ಹಲೋ ಹಾ ಆರಾಮಿದ್ದೀರಾ.
ಹಾ ಆರಾಮದೇ ನೋಡ್ರಿ ನೀವು.
ನಾವು ಆರಾಮ್ದೇವೀ ಏನು ಮಾಡ್ತಿದ್ದೀರಾ.
ಹಾ ಏನಿಲ್ಲ ಅಡಗೆ ಮಾಡಿ ಕುೂತ್ಕೊಂಡಿದ್ದೆ.
ಹಾ
ಅಡ್ಗೆ ಆಯ್ತು ನಿಮ್ದು.
ನಮ್ದು ಅಡುಗೆ ಆಗಿದೆ ಮಕ್ಕಳು. ನ ಸ್ಕೂಲಿಗೆ ಹೋಗ್ದಾನೆ ಒಬ್ನು ಮಲ್ಕೊಂಡಿದ್ದಾನೆ.
ಹಾ
ನಿಮ್ಮ ನಿಮ್ಮೂರು.
ನಮ್ದು ಇವತ್ತು ಇಲ್ಲಿ ಮೊಹರಂ ಆಚರಿಸತದಾರಲ್ಲ ಹಂಗಾಗಿ ಸ್ಕೂಲ್ ರಜೆ ಇದ್ದಾವೆ. ಹೊರಗಡೆ ಆಡ್ತಾ ಇದ್ದಾರೇನ ಹ್ಮ್.
ನಮ್ಮಲ್ಲಿ ನಿನ್ನೆ ಇತ್ತು. ನಿನ್ನೆ ರಜಾ ಇತ್ತು ಇವತ್ತು ಹೋಗಿದ್ದಾರೆ ಸ್ಕೂಲ್ಗೆ ನಿಮ್ಮಲ್ಲಿ ನಿನ್ನೆ ಮಾಡಿಲ್ವಾ.
ಇಲ್ಲೇ ಒಂದ ದಿನ ಮುಂಚೆ ಮತ್ತೆ ಇವತ್ತು ಹೋಗ್ತಾವ ದೇವ್ರು.
ಹಾ ಹಾ ಹೌದಾ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಮಾಡ್ತ. ಆದ್ರ ಆಲ್ಮೋಸ್ಟ್ ನಿನ್ನೇನೇ. ಜಾಸ್ತಿ ಮಾಡಿದ್ದಾರೆ.
ಹಾ ಎಲ್ಲ ಎಲ್ಲಾ ಕಡೆ ಇದ್ದೀನಿ.
ನಿನ್ನೆನ ಜಾಸ್ತಿ ಆಗಿದೆ ಅದನ್ನು ದೊಡ್ಡ ಹಬ್ಬ ಅನ್ನೊ ತರ ದೊಡ್ಡ ಹಬ್ಬಾಗೆ ಮಾಡ್ತಾರೆ ಮೊಹರಂ.
ಅದೇ ಇಂದು ಈ ಹಬ್ಬ ಹೆಂಗ ಗೊತ್ತಾ ಹಿಂದೂ ಮುಸ್ಲಿಂ ಜನ ಎರಡು ಮಾಡ್ತಾರಲಾ. ಹಾಗಾಗಿ ಚೆನ್ನಾಗಾಗತ್ತೆ ಈ ಹಬ್ಬ. ಹ್ಮ್ ಅವ್ರ ಜನ ಅಷ್ಟೇ ಮಾಡಲ್ಲ ಹಾ ನಮ್ಮ ಮಂದಿನೇ ಜಾಸ್ತಿ ಹಿಂದೂ ಮಂದಿನೇ ಜಾಸ್ತಿ ಇದನ್ನ ಮಾಡೋದು ಆಚರ್ಸೋದು ಹಂಗಾಗಿ ಚೆನ್ನಾಗ ಎಲ್ಲ ಚೆನ್ನಾಗ ಆಗತ್ತೆ ಅದ ಹ್ಮ್ ಏನ್ ಮಾಡ್ತಾ ಇದ್ರ ಹಂಗ್ ಗೆ ಬೆಳಿಗ್ಗೆ ಏನಾಯ್ತು ನ ತಿಂಡಿ ಏನ್ ಮಾಡಿದ್ರ
ತಿಂಡಿ ಪೂರಿ ಮಾಡಿದ್ವಿ ಅವ್ನ ಡಬ್ಬಿಗೆ ಕಟ್ಟಬೇಕು ಅಂತ ಪೂರಿ ತಿಂದಿದ್ದೀವಿ ಮತ್ತೆ ಈಗ ಮಧ್ಯಾಹ್ನ ಏನ್ ಮಾಡ್ಬೇಕು ಏನಾದ್ರು ರೈಸ್ ಸಾಂಬಾರ್ ಹ್ಮ್ ನೀವು ಏನು ಮಾಡ್ಬೇಕ ಇವತ್ತು.
ನಮ್ದು ಏನಿಲ್ಲ ಚಿತ್ರಾನ್ನ ಚುರಮೂರಿ ಮಾಡಿದ್ವಿ. ಆಯ್ತು ಆಮೇಲೆ ಇದು ಇವತ್ ಲಾಸ್ಟ್ ಅಲ್ಲ ದೇವ್ರ ಹೋಗುತ್ತೆ ಹಂಗಾಗಿ ಮನೇಲಿ ಚಿಕನ್ ತಂದುಕೊಟ್ಟಿದ್ರು ಸಾಂಬಾರು ಪಲ್ಯ ಮಾಡಿದ್ದೀನಿ ಆಗಿದೆ ಅಡಗೆ ಎಲ್ಲ ಆಗಿದೆ ಸಾಯಂಕಾಲ ಹಚ್ಚು ಹಾಗಂಗೆ ಮಾಡ್ಬೇಕು
ಓಹ ನಮ್ಮಲ್ಲಿ ನಿನ್ನೆನ ಚಂಗೆ ಮಾಡಿಬಿಡ್ತೀವಿ ಒಂದೇ ದಿನ ಮಾಡಬೇಕಲ್ವಾ ಅದಕ್ಕೆ ನಿನ್ನೆ ಒಂದು ದಿನ ಮಾಡಿಬಿಟ್ಟಿದ್ದೀವಿ ನೀವು ಇವತ್ತು ಮಾಡ್ತೀರಾ ಹಾ ಕೆಲವೊಬರ್ದು ಒಂದು ಫಸ್ಟ್ ದಿನ ಮತ್ತು ಮೂರನೇ ದಿನ ಮತ್ತು ಐದನೇ ದಿನ ಹಿಂಗ ಹತ್ತನೇ ದಿನ ಮಾಡ್ತಾರೆ ಹ ಹತ್ ದಿನದಲ್ಲಿ ದಂಗ್ ಮಾಡ್ತಾರೆ
ಹ್ಮ್ ಹೌದು ನಮ್ಮ ಮನೇೆಯಲ್ಲಿನೂ ಒಂದೇ ದಿನ ಇದೆ ಇವತ್ತ ಒಂದೇ ದಿನ ಮಾಡೋದು ಮಾಡಿದ್ರೆ
ಹಾ
ಹ ಹಾಗ್ರೆ ಇನ್ನುೂ ಊಟ ಇಲ್ವಾ ನಾವು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಕುೂಡಿಸ್ತೀವಿ ಕೂಡಿಸಿ ಇ ಹಿಟ್ಟು ನಾದ್ ಇಡಬೇಕು ಸ್ವಲ್ಪ ಉಪ್ಪು ಹಾಕಿ ಹಾಕಿ ನಾದಿಟ್ಟು ಇದು ಸೂಸಲಾ ಮಾಡ್ಕೊಳಕೆ ಪುಟಾಣಿ ಬೆ ಲ್ಲ ಹಾಕಿ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಡು ಅದ್ರ ಮ್ಯಾಗೆಲ್ಲಾ ಸ್ವಲ್ಪ ಕೊಬ್ಬರಿ ಕಾಯಿ ತುರಿ ಹಾಕಕ್ಬಟ್ಟು ಹಣ ಕಾಯಿ ತುರಿ ಹಾಕಿ ಸ್ವಲ್ಪ ಗಸಗಸೆ ಹುರಿಬೇಕು ಹುರಿದ್ ಕುಡಸಿ ಅದೇ ಸ್ವಲ್ಪ ಎಲ್ಲಾ ಮಿಕ್ಸ್ ಮಾಡಿ ಆ ಕಡೆ ನಮ್ದ ಇದ ನಮ್ ತಾಯಿ ಮನೆ ಕಡೆ ಮೇಲ ಹದು ಕೊಂಡ್ ತಿಂತಾರೆ ಇಲ್ಲಿ ಹಂಗಲ್ಲ ನಮ್ಮಲ್ಲಿ
ಹಾ ನಮ್ಮಲ್ಲಿ ಹಂಗೆ ಚಪಾತಿ ತರ ಅದನ್ನ ಡಿಸೈನ್ ಅಂದ ಚೊಂಗೆ ಮಣಿ ಮೇಲೆಲಿಟ್ಟ ಅದಕ್ಕೆ ಮೇಲೆ ಉದುರ್ಸ್ಬಿಟ್ಟು ಒಂದರ ಮೇಲ್ ಒಂದು ಒಂದರ ಮೇಲ್ ಒಂದು
ಹ್ಮ್ ಇಲ್ಲಿ ನಮ್ಮೂರಲ್ಲೇ ತೊಂಬಿ ಮಾಡ್ತಾರ ಅದನ
ಅಂದ್ರೆ ಹೆಂಗೆ
ಇದೇ ಸೂಸ್ಲಾ ಮಾಡಿರ್ತೀವಲ್ಲಾ ಹಾ ಇದೇ ಸೂಸ್ಲಾ ಮಾಡಿರ್ತೀವಲ್ಲಾ ಅದರಲ್ಲಿ ದುಂಡ ಮಾಡಿ ಹೋಳ್ಗೆ ಮಾಡ್ತೀವಲ್ಲಾ ಹಂಗೆ ಅದ್ರೊಳಗೆ ಸ್ವಲ್ಪ ಬಿಸ್ನೇ ರು ಬಿಸಿ ನೀರು ಮಾಡಿ ಸ್ ಸ್ವಲ್ಪ ಸ್ವಲ್ಪ ಇದು ಮಾಡಿ ಉಂಡೆ ತರ ಮಾಡಿ ಅದ್ರಲ್ಲಿ ತುಂಬಿ ಮಾಡ್ತೇವಿ
ಗಟ್ಟಿ ಆಗತ್ತಾ ಉಂಡೆ ತರಾ ಮಾಡಿದ್ರೆ ನೀರ್ ಹ
ಹಾ ಸ್ವಲ್ಪ ಗಟ್ಟಿಯಾಗಿ ಉಂಡೆ ತರ ಮಾಡಿ ಅದ್ರಾಗ ತುಂಬಿ
ಹ್ಮ್ ಅದನ್ನ ಒಳಗಡೆ ಹೋಳ್ಗೆ ತರ ತುಂಬಿ ಮೇಲೆ ಎಲ್ಲ ಕವರ್ ಮಾಡ್ಬೇಕು ಕವರ್ ಮಾಡಿ ತುಂಬಿ ನಟ್ಟಿಸೋದು ಆಮೇಲೆ ಅದ್ನ್ ಬೇಸ್
ಇಲ್ಲ ಬೇಯಿಸತೀವಿ ಅದನ್ನ ಬೇಯಸೋದ ಬೇಸೆ ತಿಂತೀವಿ ಆದ್ರೆ ಎಲ್ಲಾ ತುಂಬಿ ಮಾಡ್ತಾರೆ ಇಲ್ಲಿ ಎಲ್ಲಾ ಹ್ಮ್ ಹಂಗೆ ಮಾಡೋದು ಕಮ್ಮಿ ನಮ್ಗೆ ಹಂಗೆ ಇಷ್ಟ ಆಗುತ್ತೆ ಹಂಗಾಗಿ ನಮ್ಗಗೋಸ್ಕರ ಸ್ವಲ್ಪ ಮಾಡ್ಕೊಂಡಿರ್ತೀನಿ ಬೇರೆ ಹ್ಮ್ ಮಕ್ಕಳು ಏನೋ ಕಾಡ್ತಾ ಇದ್ದಾರಲ್ಲ
ಹಾ ಹಂಗೆ ಅವ್ರು ಏನಾದ್ರು ಒಂದು್ ಬೇಕು ಅಂತ. ಹಟ ಹಾಡಿದ್ರೆ ಬೇಕು ಅಂತಾನ ನಿಂತರು.
ಹ್ಮ ಮಕ್ಕಳ ಇದ್ಮೇಲ ಹಂಗ ಬಿಡ ಒಬರು. ಸುಮ್ಮ್ದ್ರೆ ಒಬ್ರು ಇದು ಮಾಡ್ತಾರೆ ಏನ್ಕು. ಅದೇ ಅದೇ ಬೇಕು ಅವ್ರಿಗೆ ಹ ಹಾ. ಹಂಗಾಗಿ ಬೆಳಿಗ್ಗೆ ಎದ ತಕ್ಷಣ ಮಕ್ಕಳು ಶಾಲೆಗೆ ಹೋಗೋ ಮಟಕ್ಕೆ. ಕೆಲ್ಸ. ಆ್ ಸ್ಕೂಲ್ ಹೋದ್ಮೇಲೆ ಸ್ವಲ್ಪ ಅದನ್ನ ಇದನ್ ಕೆಲ್ಸಾ ಮಾಡ್ಕೊಂಡು ಕೂತುಗೊನ್ತೀವಿ ಮತ್ತತ್ ಅವ್ರು ಬಂದ್ಮೇಲೆ ಕೆಲ್ಸ ಓದೋದು ಅಡಗೆ ಮಾಡೋದು ಮತ್ತತ್ ಅವ್ರಗ್ ಓದಸೋದು. ದಿನಾಚರಿ ಇದೇ ಆಗ್ಬಿಡುತ್ತೆ ಹ್ಮ ಶಾಲೆಗೆಗ್ ಹೊೊಂಡ್ರೆ ಮನೇೆಯಲ್ಲಿ. ಮೆ ಏನೋ ಸ್ವಲ್ಪ ಆಡ್ಕೊಂತಾರೆ ತಿಂಡಿ ತಿಂತಾರೆ ಆಡ್ತಾರೆ ಮತ್ತ. ಹ್ಮ್. ಆಯ್ತಲ್ಲ ಇಷ್ಟೇ ದಿನಚರಿ ಮತ್ತ ಒಂದು ದ. ಹಿಂಗೆ ಇನ್ನು ಹಬ್ಬ ಇದು ಇದ್ದಾಗ ಸ್ವಲ್ಪ ಜಾಸ್ತಿ ಕೆಲ್ಸ. ಹ್ಮ್..
ಹ್ಮ್ ನಿಮ್ದ ಏನ ಮಾಡ್ತಾದೀರಾ ಕೆಲಸ.
ಹೆಲೋ ವಸ್ತು ಆಕಿ ಮುದ. ಏನಿಲ್ಲ ಸುಮ್ನ ಕುಂತಿದ್ದಿ. ಅವನೇ ನ ಚಿಕ್ಕ ಮಗ ಅ. ಬೇಕು ಈಗ್ ಬೇಕು ಅಂತಾನ ಏನಾದ್ರರು ಕೇಳ್ತಿರ್ತನ್ ಅದನ್ನೇ ಮಾಡ್ತಿದಿದ್ದಾರೆ.
ಹೌದಾ ಹಾ ಅವ್ರಗ ಬೇಕ ಅಂದಿದು ಬೇಕು ಅಲ್ಲ ಹುಡುಗರು. ಹ್ಮ್.
ಬೇಕಂದಿದ್ದ್ ಮಾಡ್ಕೊಡ್ಲೇಬೇಕು ಅವಾಗ್ಲೇ ಅಂತ ಆಟ ಮಾರದ ಅವನು.
ಹಾ ಹೌದು.
ಆ ಕ್ಷಣಕ್ಕೆ ಏನ್ ಬೇಕು ಅದು ಮಾಡೇಬೇಕು. ಅವನ ಏನ್ ಕೇಳ್ತಾನ ಅದ್ ಮಾಡ್ಕೊಡ್ಲೇಬೇಕು ಮ್ಯಾಗಿ ಅಂದ್ರೆ ಮ್ಯಾಗಿ ಪಾಸ್ತಾ ಅಂದ್ರೆ ಪಾಸ್ತಾ ಅವನ. ಜಾಸ್ತಿ ಕರ್ದಿರೋ ಐಟಮ್ಸ್ ಅಂದರೆ ಭಾಳ ಇಷ್ಟ. ಅವನ್ನ ಬೇರೆ ಏನಾದ್ರು ಮಾಡಿದ್ರರು ಎಲ್ಲಾರ್ಗೂ ಕೊಡ್ತಾನ ಅದನ್ನ ಮಾಡಿದ್.
ಹ ಕರ್ದದಯತ ಮಾತ್ರ ಯಾರ್ಗ ಕೊಡಲ್ಲ.
ಲ್ಲ ನನ್ಗೆ ಬೇಕು ಎಲ್ಲ ನನ್ಗೆ ಬೇಕು.
ಹೌದಾ ಹಾ ನಮ್ಮ ಮಕ್ಳದ ಏನು ಕಾ ಬಿಟ್ಟಿದಾರ ಅವರು ಚಿಕ್ಕವರು ಇದ್ದಾಗ ಹ ಯಾವಸವಲ್ ದೊಡ್ಡ ಕಾಡಲ್ಲ
ಹಾ
ಚಿಕ್ಕವರು್ದಕ್ ಆಡ್ತಿದ್ರು ಅವರು ಹಾ ಬೇರೆ ಬೇರೆ ನಮ್ದ ದೊಡ್ಡವಾಗ ಮುರಾರ್ಜಿ ಹಾಸ್ಟೆಲ್ ಒಳಗೆ ಇದ್ದಾನೆ
ಓ ಹೌದಾ ಮನೆಯಲ್ಲಿ ಇರಲ್ಲ ಅವನು
ಹಲ್ಲ ಅವ್ನು ಹಾಸ್ಟೆಲ್ ಇದ್ದ ನಾನು ಹಾಸ್ಟೆಲ್ ಒಳಗೆ ಇಟ್ಟಿದ್ದೀವಿ ಊರಲ್ಲಿದ್ರೆ ಸುಮ್ಮ್ನೆ ಹುಡುಗರು ಜೋಡೆ ಕೂಡೆ ಈಗ ಸೆವೆಂತ್
ಓ ಹೌದಾ ಒನ್ ಇಯರ್ ಆಯ್ತಾ ಇನ್ನು ಇವಾಗ ಈ ಈ ವರ್ಷ ಹಾಕಿದೀರಾ
ಹಾ ಒನ್ ಇಯರ್ ಆಯ್ತು ಈಗಚ್ಚಿ ಈಗ ಎರನೇ ವರ್ಷ ಆಗ
ಹ ಹಾ
ಎರಡನೇ ಮಕ್ಕಳು ಎರಡ ಎರಡು ಎರಡ ಮ ಮೂರನೇ ಮಗಳು ಇಲ್ಲೇ ಹೋಗ್ತಾರ ಊರಲ್ಲಿ ಅವನು ಚೋರಿದಲ್ಲ ಅವ್ರಲ್ಲೇ ಹೋಗ್ತ
ಹಾ ಎಷ್ಟನ ಸ್ಲಂಡೋಡಿ ಇವಾಗ
ಒ ಮೂರನೇ ಸ್ಟ್ಯಾಂಡರ್ಡ್ ಒಬ್ ಒಬ್ಳ ನಾಕನೇ ಸ್ಟ್ಯಾಂಡರ್ಡ್ ಹ ಒಟ್ಟಿಗೆ ತರ ಒಟ್ಟಿಗೆ ಬರ್ತಾರೆ ಇದು
ಹಾ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರಾ ಮೂರು ಜನ
ಅದರಲ್ಲೂ ಚಿಕನ್ ಅಂದ್ರೆ ತುಂಬಾ ಇಷ್ಟ
ಹ್ಮ್
ಹ
ಹೂ ಹೂ ಏನೇನು ಮಾಡ್ತೀರಾ ನೀವು ಮನೆಯಲ್ಲಿ ನಾನ್ ವೆಜ್ಜಲ್ಲಿ
ಸ್ವಲ್ಪ ದಿನ
ಹ ಹಾ ಅದನ್ನ ತಿಂದು ತಿಂದು ಬೇಕು
ಬೇಜಾರು ಮೊಟ್ಟೆ ಬೇಡ ಅಂತಾರ ಅವ್ರು ಇನ್ನ ಡೈಲಿ ಕುಡಿತೀರ್ತಾರೆ ಕೊಡ್ತಾರಲ್ ಕುದಿಸಿದ್ದ ಮೊಟ್ಟೆ
ಹಾ
ಅದನ್ ತಿಂತಾರಲ್ಲಾ ಮನೆಗ್ ಬಂದು ಗಿಡ ಅಂತಾರೆ ಚಿಕನ್ ಆದ್ರೆ ಇಷ್ಟ ಪಡ್ತ ತಿಂತಾರೆ ಹ ಹಾ
ಹಾ ಚಿಕನ್ ಆದ್ರೆ ತಿಂತಾರೆ ಮಟನ್ ಮಟನ್ನು ಫಿಶು ಎಲ್ಲ ತಿಂತಾರಾ ಹೂ
ನಿಮ್ಮ ಮಕ್ಕಳ ತಿಂತಾರಾ ನಾನ್ ವೆಜ್ ಜು ಹಾ ಎಲ್ಲಾ ತಿ
ಇಲ್ಲ ಆದರೆ ಫಿಶ್ ಒಂದು ತಿನ್ನಲ್ಲ ಮಟನ್ ತಿಂತಾರೆ ಚಿಕನ್ ತಿಂತಾರೆ ಹಾ ಎಗ್ ತಿಂತಾರೆ
ಹಾ ಹಾ ಚಲೋ ಬಿುಡಿ ಯಕ್ ತಿಂಡೆ ಹಾ ಬಾರ್ಡಗ್ ಹಾ ಅಂದ್ರೆ ಬರ್ಡಗೆ ಇವ್ರಿಗೆ ಡೈಲಿ ಬರ್ಡಗೆ ಕೊಟ್ಟಿರ್ತಾರಲ್ಲಾ ತಿಂದು ತಿಂದು ಬೇಜಾರಿ ಇವ್ರಿಗೆ.
ಹಾ ಅಲ್. ತಿಂದು ಬೇಜಾರಾಗಿರುತ್ತೆ ಹಂಗಲ್ಲ ವೀಕಲ್ ಒಂದ್ ಸತಿ ಎರಡ್ ಸತಿ ಕೊಟ್ಟಿರ್ತೀವಿ.
ಹ ಹ್ಮ.
ತಿಂತಾರೆ ಆ ಡೈಲಿ ಡೈಲಿ ಅಂದ್ರೆ ಯಾಗಾದ್ರು ಬೋರ್ ಆಗುತ್ತೆ ನಮಗೆ. ದೊಡ್ಡೋರ್ಗನ ಬೋರ್ ಆಗತ್ತೆ ಇನ್ ಮಕ್ಳಿಗೆ ಕೇಳ್ಬೇಕಾ ಹಾ. ಅದ್ರಲ್ಲಿ ಮೂರು ಜನ ಫೀಸ್ ಒಂದು.
ಅದ ವಿಟಮಿನ್ ಇರುತ್ತೆ ಡೈಲಿ ಕೊಡ್ರಿ ಮಕ್ಳಿಗೆ ಅಂತಾರ ಅವರು ಮನೇಲಿ. ಹಾಗಾಗಿ ಸ್ಕೂಲಲ್ಲಿ ಕೊಡ್ತಾರ ಅವರು ಹ್ಮ್ ಹ್ಮ್. ಸ್ಕೂಲಲ್ಲಿ. ಜಬ ಜೋರ್ ಮಾಡಿ ತಿನ್ಸ್ತಾರೆ ಟೀಚರು ಸರ್. ಅವ್ರಗೆ ತಿನ್ಲಿಲ್ಲ ಅಂದ್ರೆ. ಸುಮ್ಮನೆ ತಿಂದು ಬರ್ತಾರ ಇಲ್ಲ ಮನೆಲ್ಲಾದ್ರೆ ಏನು ತಿನ್ನಲ್ಲ
ಮನೇಲಿ ಹಟ ಮಾಡ್ತಾರೆ ಬೇಡ ಬೇಡ ಅಮ್ಮ ಅಂತ. ಹೌದು ಮತ್ತೆ ಹೊರಗಿನ ತಿಂಡಿಯನ್ನೆಲ್ಲಾ ಕುಡಸ್ತೀರ ಅಂಗಡಿಲಿ.
ಹಾ ಹೊರಗಿನ ತಿಂಡಿ ಕೊಡ್ಸಲ ಬಿಡಿ ನಾವು ಜಾಸ್ತಿ ಏನಿಲ್ಲಾ.
ಹೌದು ಬಾಯ. ಆಯಿಲ್ ಐಟಮ್ ಇರುತ್ತೆ ಚೆನ್ನಾಗಿರಲ್ಲ ತಿನ್ನಿಸಲೇಬಾರ್ದ ಅದನ್ನ ಹಾಂ ಅದೇ ಚಲೋ ಮನೇಲಿ ಏನು ಮಾಡ್ಕೊಟ್ರು ಚಲೋ ಹಾ ಅವ್ರೇನ್ ಕೇಳಿದ್ರು ಮಾಡ್ಕೊಡ್ಬೇಕು ಕು ಮನೇಲಿ ಆದ್ರೆ ಯಾವಾಗ್ಲಾದ್ರೂ ಒಂದ್ ಸತಿ ಓಕೆ ಹೊರಗಡೆದು ಆದ್ರೆ ಡೈಲಿ ಡೈಲಿ ಅದೇ ಆಗಬಾರ್ದಲ್ಲ ಅವ್ರ್ ಹೆಲ್ತ್ ನೋಡ್ಬೇಕು ನಮ್ಮೋನ್ ಮಾತ್ರ ಹೊರಗಡೆ ತಿಂದ್ ದ್ರೇನೆ ಆಗಲ್ಲ ಯಾವಾಗಲಾದ್ರೂ ಒಂದ್ಸರ್ತಿ ತಿನ್ಸಿದ್ರೂನು ಅವ್ನಿಗ ವಾಮಿಟ್ ಆಗ್ಬಿಡುತ್ತೆ ಅಷ್ಟು ಒಂಥರ ಸೂಕ್ಷ್ಮಿದಾನೆ ಒಬ್ಬನ್ ಮಾತ್ರ ಇನ್ನಿಬ್ಬ್ರ ಹಂಗಿಲ್ಲ ಒಬ್ಬನ್ ಮಾತ್ರ ಹೊರಗಡೆ ಐಟಮ್ಸ್. ಏನಾದ್ರು ತಿನ್ಸಿದ್ರಾ ಅವ್ನಿಗಾಗೋದೇ ಇಲ್ಲ ಅವ್ನಿಗೆ ಸ್ಕಿನ್ ಅಲರ್ಜಿ ಆಗ್ಬಿಡುತ್ತೆ ಸ್ಕಿನ್ ಎಲ್ಲ ಹಾ ಕೆರೆಕೋಗ ಕೆರೆಸಕ್ಕೆ ಸ್ಟಾರ್ಟ್ ಮಾಡುತ್ತೇವೆ ಹಾಗಾಗಿ ಅವ್ನಿಗ್
ಹಾ ಹೌದು ಅದೇ ಚೆನ್ನಾಗಿರುತ್ತೆ. ತ್ತೆ ಮನೆಲಿರೋದು ಹೆಲ್ದಿ ಆಗಿರತ್ತ್ ಮತ್ತೆ ಹಾ ಹೆಲ್ದಿ ಇರುತ್ತೆ ಅದೇ ಚಲೋ ಇದೆ ಮಕ್ಕಳಿಗ್ ಆಯ್ತು ತಗೊಳ್ಳಿ ಮಾಡ್ಕೊಳಿ ಹಂಗಾದ್ರೆ